ಒಂದು ಮಾತಾಡಿ
ನೀನ್ ಮಾತಾಡ್ಪಾ
ಏ ಈ ನೆಟ್ವರ್ಕ್ ಐತೆ ಇಲ್ಲಿ
ನೆಟ್ವರ್ಕ್ ಇದ್ರೆ ಮತ್ತೆ ವಯಸ್ ಬ್ರೇಕಕ್ ಆಗ್ತೈತೆ
ಏ್ ನೀನ್ ಕರೆಕ್ಟ್ ಕನ್ನಡ ಮಾತಾಡ್ರ ಭಾಷೆ ಇದು
ಆಾ
ಯಾವರು ನಿಮ್ದ ಕನ್ನಡ ಮಾತಾಡ್ರಿ ಈಗ ಅವೆಲ್ಲ ಅಸಭ್ಯವಾದ ಮಾತ್ರ ಆರಬಾರ್ದ
ಹಾ
ಗೊತ್ತಾಯ್ತಾ ಏನು ಹೇಳ ಅವೆಲ್ಲಾ ಮಾತಾಡ್ ಬೇಡದಪ್ಪಿ ಹೇಳದ ಕೇಳತಿಲ
ಅದ ಮಾತಾಡ್ಬಾರ್ದಾ ಅದ್ ಅದು ಮಾತಾಡ್ಬಾರ್ದಾ ಎಷ್ಟು ಊಯಿಕೊಂಡಿ
ಎಷ್ಟ
ಹುಯ್ಕೊಂಡಿ
ಊಟ ಮಾಡಿನಿ ನೀರ್ ಕುಡ್ದನಿ ಅಷ್ಟೆ ಮತ್ತೇನ್
ಅಷ್ಟೇ ಹ್ಮ್ ಹ್ಮ್
ಚಿಕನ್
ಹಾ ಚಿಕನ್ ಪಾರ್ಟಿ ಮಾಡಿದ್ದೀನಿ ನಿನ್ಗ್ ಯಾರು ಹೇಳಿದ್ರ
ಆ ಮೇಲೆ ಇನ್ನ ಜಿ ಪಿ ಎಸ್ ಇಟ್ಟಿರ್ತೀವ್ರ ಗೊತ್ತಾಗಲ್ಲ ಇದಕ್ಕಂತಾರ ಜಿ ಪಿ ಎಸ್ ಜಿಪಿಎಸ್ ಇದಕ್ಕ ಅಲ್ಲಿ ಇಟ್ಟ್ರಲ್ಲ
ಏ ಅಂತ ಜಿ ಪಿ ಎಸ್ ಅಂದ್ರೆ ಗೊತ್ತಾನ ಜಿ ಪಿಸ್ ಲಾಂಗ್ ಫಾರ್ಮ್ ಗೊತ್ತೇನು
ಏ ಮಾತಾಡೋ ಮತ್ತ ಮತ್ತೆ ನಾವು ಈಗ ಇದಾಗಬೇಕಾಗತ್ತಾ
ಏನಾಗತ್ತ ಹ್ಮ್ ಹೇಳ
ಅಲ್ಲ ಏನ್ ಫುಲ್ ಪಾಟಿ ಗಿಟಿ ಮಾಡಿರಾ ಏನ್ ಸಮಾಚಾರ ಅ
ಪಾರ್ಟಿ ಏನಲ್ಲಾ ಇವ್ರು ಓ್ತಾರಲ್ಲ ಸೀನಿಯರ್ಸ್
ಅವ್ರಿಗೆ ಹೋಗ ಚಿಕನ್ ತಿನ್ನ ಗಾಯಸ್ ಅಂತ
ಸೀನಿಯರ್ಸ್ ಹೊಂಟ್ರ ಅಂದ್ರ ಅವ್ರರು ಕೊಡ್ಬೇಕಕ್ಲೈ
ಅವ್ರೆ ಕೊಡ್ಸಾರ
ಹೌದ ನೀವ್ ಕೊಟ್ಟು ಕಳ್ಸ್ಬೇಕಲೆ ಹೆಂಗದ್ರೆ
ಅಂದ್ರೆ ನಾವು ಸ್ವಲ್ಪ ರೊಕ್ಕ ಹಾಕಿ ಅವ್ರು ಸ್ವಲ್ಪ ರೊಕ್ಕ ಹಕ್ಯಾರ
ಹೆಂಗೆಲ್ಲ ಮಾಡಗಿಲ್ಲ ಒಬ್ಬರು ಹಾಕ್ಬೇಕು
ನಿಮ್ ಅದ್ರ ಒಂದ್ಡದ ಅವ್ರ ಇವತ್ತನ
ಇಲ್ಲ ನಿಮ ಕರೆಕ್ಟ್ ಆಗಿ ಯಾವ್ದಐತಿ ಅದ ಹೇಳು ಅವ್ರ ಮಾಡ್ಯಾರ ನೀವ್ ಮಾಡಿರ ಅಷ್ಟು
ಇಬ್ಬರು ಶೇರ್ ಮಾಡಿ ಅಂತನ ಕುತೀನಿಲ್ಲ ನಾನು
ನೀ ಮಾಡ್ರಿತಿರತ್ತಾಗ
ಇಲ್ಲ ಅದೇ
ಏ ಹಂಗ ಹೆಂಗ ಇಬರು ಮಾಡ್ತಿರ್ಲ ಈಗ ಅವ್ರು ಹೊಂಟಾರ ಅಂದ್ರೆ ನೀವು ಮಾಡ್ಬ
ಯಾಕ ಅವರು ಯಾಕ ಅವ್ರೀ ನಮಿಗೆ ಕೊಡಿಸಿದ್ರು ನಾವು ಮುಂದುವರೆ ನಾವ್ ಅವ್ರಿಗೆ ಕೊಡಿಸ್ತೀವಿ
ಏ ನೀನೆ ಎಲ್ಲಿ ಮುಂದಿನ ವಾರ ಕೋಡ್ಸ್ತ್ಯ ಹೋಗಿರ್ತ
ಯಾಕ.
ಈಗ ಅವ್ರ ಕೊಡ್ಸ್ರ ನೀವ್ ಈ ಅ ತಡಿ ತಡಿ ಇಬ್ರು ಇಬ್ರುಕ್ ಇಬ್ರು ಹಾಕಿರ ಅಂತ ಹೇಳಿದ್ರ ಲೆ ಕೊಡ್ಸದಂದ್ರೆ ಏನು ಅವ್ರ ಅವ್ರು ಹಾಕಿದ್ರ ಕೊಡ್ಸ ಕೊಡಿಸ್ದಂಗ ಆಗತ್ತಾ
ಹಂಗಲ್ಲ ಹಂಗಲ್ಲ ಗುರು ಕೇಳಿಲ್ಲ ರೊಕ್ಕ ನಾವ ಹಾಕಿದೀವಿ ಅಂಗಡಿ ತಾನ ಕರ್ಕೊಂಡ ಚಿಕ್ಕನ್ ಅವರು ಕೊಡಶಾರ
ಏನು
ರಕ್ಕ ಅಮೌಂಟ್ ಅವರದ್ದು ಅವ್ರ ಹಾಕಿವಿ
ಹ್ಮ
ಆಂಗ್ರಿತರೋರ್ ಚಿಕನ್ ಅವ್ರ ಕೊಡ್ಸ್ಯಾರ್ ನಮುಗ.
ಹೌದಾನೂ
ಈ ತರ ಇದೆ ನೀನ್ ಬ್ಯಾರೆ ತರ ತಿಳ್ಕೊಂಡಿ.
ನಾನ್ ಎನ್ ತಿಳ್ಕೊಂಡಿಲ್ಲ ಆತಗ
ತಿಳ್ಕೊಂಡಿತೋ ಎಲ್ಲಾ.
ಮತ್ತ.
ಯಾ ಏರಿಯ ಬೆಂಗಳೂರಗಲ್ಲಿ.
ಇದು ಗೊತ್ತಾ ಪಟ್ಟಣಗೆರೆ ಸೆಡ್.
ಶೆಡ್ಡಾ.
ಪಟ್ಟಣಗೆರೆ ಶೆಡ್ಡ ಕೇಳ ಇರ್ತಿಯಲ್ಲ.
ಪಟ್ಟಣಗೆರೆ ಕೇಳಿನಿ ಅದು ಯಾವದೋ ಶೆಡ್ಡ ಕೇಳಿಲ್ಲಪಾ ಮುಂದಿದ.
ಅಂದ್ರೆ ಪಟ್ಟಣಗೆರೆರಾ ಕೇಳಿ ಇಲ್ಲ. ಹಾ ಅದೇ ಅದೇ ಅದೇ ನೋಡ.
ಎಕ್ಸಾಕ್ಟ್ ಅಲ್ಲೆ ಇರ್ತೀಯ.
ಎಕ್ಸಾಕ್ಟ್ ಅಲ್ಲೆ ಪಟ್
ಅಲ್ಲಿಂದ ಕೆಂಗೇರಿ ಎಷ್ಟ್ ಕಿಲೋಮೀಟರ್ ಆಗತ್ತ ನಿಮ್ಗ.
ಕೆಂಗೇರಿ ಸ್ವಲ್ಪ ಅಷ್ಟೇ ಬಾಳ ಎನ್ ದೂರಿಲ್ಲ ಒಂದ
ಎಷ್ಟಾ.
ಒಂದ್ ಎರಡ್ ಕಿಲೋಮೀಟ್ರ ಆಗಲ್ಲ ಅಷ್ಟೇ ಒಂದ್ ಕಿಲೋಮೀಟರ್ ಆಬೊದ. ಅಲ್ಲೆಲ್ಲೆಲ್ಲೆ ಕುಂತ. ಕಲೋಮೀಟರ ಅದ ಅದು ಹ್ಮ್ ಒಂದು ಒಂದುವರಿ ಏ ಕೆಂಗೇರ ಅಲ್ ಎನ್ ಯಾರ ಅದರನ.
ಆರ್ ಆರ್ ಲೇಔಟು.
ಆರ್ ಆರ್ ಲೇಔಟು ಅದು ಇಲ್ಲೆ ಅಂದ್ರ ದೂರ ಆಗತ್ತಾ ಏನ್ ಯಾರ ಅದಾರ. ತಾಂಗ್.
ಇಲ್ಲಾ ಇಸ್ಟ ಬಿತ್ಯರ.
ಹ್ಮ್ ಅಲ್ಲೂ ಒಂದು ಮೂರ್ ನಾಕ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆತಿರ್ಬೇಕ್.
ಅಷ್ಟೆ ಯಾ.
ಅದುನ್ ಆದ್ರೆ ಏ ಹ್ಮ್ ಅಷ್ಟ ಆಗತ್ ಮೂರ್ ಕಿಲೋಮೀಟರ್.
ನಾನ್ ಫಸ್ಟ್ ಬೆಂಗ್ಳೂರ್ ಬರನ ಅಲ್ಲೆ ಈಳ್ಕೊಂಡಿದ್ದ.
ಎಲ್ಲಿ ಆರಾರ.
ಹಾ
ಹೌದನ.
ಹ್ಮ
ಬಂದಿದನಪ್ಪ.
ಏ ಬಂದಿದ್ನಪ್ಪ ಮತ್ತ ಏನ್ ಮಾಡ್ತಿ ನಿಮ್ ಗತೆ ಇಂಜಿನಿಯರ್ ಮಾಡಿಲ್ಲ ನಾವು.
ಮಾಡಿಲ್ಲಾ ಅಂದ್ರೆ ನಾವ್ ಇಂಜಿನಿಯರ್ ಮಾಡಿ ಕಿಸ್ಯತಿವ ಇಲ್ಲಿ.
ಓದಕ್ ಕುಂತ್ರಿ ಮುಂದ ನಿಮ್ಗ್ ಜಾಬ್ ಅಂಬದ ಯಾವದಾನ ಇರ್ತೈತಿ. ಹ
ಹೌದೌದು ಕೊಟ್ಟ ಅಲ್ ಆಲ್ರೆಡಿ ಅಲ್ಲಿ ಫಿಕ್ಸ್ ಮಾಡಿ ಇಟ್ಟಾರ ಬರ್ರಿ ಕೊಡ್ತೀವಿ ಜಾಬು ಅಂತ. ಹ್ ಹ್ ಹ ಅವರ್ದ ಒಂದ್ ತಿನ್ನಲ್ಲ ಎಲ್ಲ ಫಿಕ್ಸ್ಡ್.
ಹ್ಮ್ ಎಲ್ಲ ಫಿಕ್ಸ್ಡ್ ಇದ್ದಂಗ ನಮ್ದ ಏನ್ ಯಾವದೂ ಇಲ್ಲ.
ಏನ್ ಯಾವದಿಲ್ಲ ಸಾಕ್ ಬಿಡ್ರಲೆ ಇವೆಲ್ಲ ಹೇಳವು.
ಏ ಇದ್ದದ ಹೇಳಿದ್ರೇನೋ ಎದ್ದ ಬಂದ ಏದೀಗ್ ವದ್ರಾ ಅಂತ.
ಅಲ್ಲಾ ನಾನೇ ಮೇಲೆ ಎದ್ದ್ ಬಂದ್ ಹೆಡಿ ಗೊದಿಲ್ಲಸುದು ಅದು ಏನ್ ಇಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್ ಇದ್ದಂಗಗೆ ಏನ್ ಹೇಳೇ ಇಲ್ಲ ನಿನ್ನ
ಏ್ ಮತ್ತತ್ ಏನ್ ನೀನ್ ಹೇಳಿದೆಲ್ಲ ಮತ್ ಬೇಗನ ಎಲ್ಲಾ ಇದ ಮಾಡಿ ಇಟ್ಟಿರ್ತ ಕಮ್ಮನಿ ಕರೀತಾರ ಅಂತ
ಹೌದ ಕರೀತಾರ ಹೋಗ್ಬಕ್ ಅಷ್ಟ
ಮತ್ತೆ ನೋಡಿ ಇವಾಗ ಕೆರೆೆಯಕ್ ಮಂತಾರೆ ನಮ್ಗೆ ಎಲ್ಲಿ ಕೆರೆ ಮ ನ ನಾವು ನಾ ಎಲ್ದಂಗ ಅಲ್ದಡ್ಬೇಕಕ್ ಆ ಬಿಲ್ಡಿಂಗ್ ಅಂದ
ಅದೇ ಅದೇ ನಿ ನಿನ್ನೆ ಕರ್ ಕೇಳಿಲ್ಲ ನಿನ್ ನೀನ್ ನನ್ ಕರೋದ್ರಂದ ನಿನ್ನ ಕರ್ಕೊಂಡ್ ಹೋಗ್ತಾ
ನಿಮ್ ಗತ್ತ ಹೆಂಗ ಇಂಜಿನಿಯರ್್ ಮಾಡಿಿಲ್ಲವ ನಾವು ಹೋಗಕರ್
ಇರ್ಲ ನಾನ ಎಲ್ಲ ಕರ್ಕೊಂಡ್ ಹ್ತನೆಿ ಅದ ರೆಫರ್ ಮಾಡ್ತೀವಿ ಅಲ್ಲ ಫಸ್ಟ್ ಅಂತ ಕರ್ಕೊಂಡು ಹೋಗಿ
ಆ
ೊಂಡ ಷ್ಟ ನನ್ ಕರ್ಕೊಂಡು ಹೋಗಲಿ ಪಸ್ಟ್ ನನ್ ಕರ್ಕೊಂಡ್ ಹೋಗ್ಲಿಲ್ಲ ಆಮೇಲೆ ನಾ ಕರ್ಕೊಂಡ್ ಹೋಗ್ತೀನಿ ನಮ್ದೇ ಗ್ಯಾರಂಟಿ ಇಲ್ಲ ಅಲ್ಲಿ
ಹಬ ಅ ಬ ಬ ಬ ಯಾರ್ಡು ನೀನೇ ಹಿಂಗ ಅಂದ್ರೆ ಹೆಂಗ್ ಲೇಪಕ
ನೀ ಇರೋದ್ ಹೇಳ್ತೀವಪ್ಪಾ ಅಷ್ಟೇ ಏನಿಲ್ಲ
ವ ತಪ್ಪನೇನ ಅ್ರ ನೀನ ಎಲ್ಲ ತಯಾರು ಮಾಡಿ ರಣ ಆಂಟಿ ಇಲ್ಲ ಆಂಟಿ
ಈ ಆತ ಯಾರ್ು ಮಾಡ್ತರ್ಲಿ ಈ ಸುಮ್ನೆಾರ ಅಲ್ಲೇ ಬಡದಾಡ ಇತಾರೆ ಎಲ್ಲಾರು ಇಂಜಿನಿಯರಿಂಗ್ ಮಾಡಿ
ಹ್ಮ ಬರಿ ನಮ್ ಬ್ಯಸ್್ದಾಗ ನಾವ್ ಮೂವರ ನೋಡ್ರ ಅದ್ ಮಾಡಿದ್ದ ಅಂದ್ರ ಆಡ್ಸ
ನೀವ ಬಿಡ್ರಿ ಎಲ್ಲಾ ಬೆಂಕಿ
ಅದ ಯಾವ ಯಾರ ಅಣಿಮೆಯ ಹಣಿಮೆಯ ನಾನೊಬ್ಬ ಅಷ್ಟೇ ಮೂ ಅಮ್ಮತ್ಕ ಇವ ಕರಿಮಮಲ
ಹ್ಮ್ ಹ್ಮ್
ಒಂದ
ಹೌದಾ ಏ ಇನ್ನೊ ಯಾವ ಬ್ಯಾರ ಮಾಡವರ್ಲಿ
ಹಾ
ಇನ್ನ ಮಾಡರ ಅಂದೆ
ಏ್ ನಮ್ ಬ್ಯಾಚ್ಳಗ್ ಮಾತ್ರ ನಾಕ ಜನಪ್ಪಾ
ನಿಂಗ ನಿಂಗ ನಾಕ್ ಜನ ಗೊತ್ತ ಅನ್ಸ್ತೈತಷ್ಟ
ಇಲ್ಲಪ್ಪ ಇವ ಶಬರಿ ಮತ್ತ ಪಾರ್ವತಿ ಅವರು ಕಾಮಸ್ ಮಾಡಿದರ ಅವರು
ಮಂಜೆ ಮಂಜೆ ಇಂಜಿನಿಯರಿಂಗ್ ಮಾಡ
ಶಬರಿಯಿಂದ ನ ಶಬರಿ
ಅವನು ನನ್ ಕಾಮರ್ಸ್ ಮಾಡಲ್ ಬಿಡ
ಹ್ಮ್ ನಾವ ಮತ್ತರವಜ
ಬಂಬತಿ ಆಾರ
ಹಾ
ಗೊತ್ತಿಲ್ಲ ಬ್ರೋ ನಂಗ್ ಅವೆಲ್ಲ
ಕೂಡ್ಲಿಕ್ಕೆ ಕೂಡ್ಲಿಕ್ಕೆ
ಹ
ಕೂಡ್ಲಿ
ಹಾ ಹ್ಮ್ ಹ್ಮ್
ಯಾರು ಬರ್ಲಿಲ್ಲಲ್ಲ
ಏ ನೆನ್ಪ್ಗ್ ತಗ
ಹಾ ಹಾ ಹಾ ಅದ ನನ ಬರ್ಲಿಕ್ಕಂತ ನೆನಪ ಮಾಡಿಸತಿದ್ದೇನೆ ಎಲ್ಲಾ
ನೆನ್ಪು ಮಾಡ.
ಅ ಬಂದಂಗಲ್ ಕೂಡ ಮತ್ತೆನ ನೆನಪ ಮಾಡ್ಸಲಿ.
ಅಲ್ಲ
ಹಾ ಅವಂದ ಏನ್ ಹೇಳ್ತಪ್ಪಾ ಎಲ್ಲಿ ಎಲ್ಲಿ ಕತ್ ಬಂದಾನ ಏನ್ ಅಸತಿ.
ಅಲ್ಲಾ ಏನ್ ಕಿ ದಬ್ಬ ಆ್ತವಂತ ಇಂಜಿನಿಯರಿಂಗ್ ಮಾಡಿನಾ.
ಅದು ನಿಮ್ಮಗ್ ಬತ್ತಿರ್ಬೇಕು ನೀವ್ ಮಾಡಿದಿ.
ಅದೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳ.
ಕಾಳಿ ಕೊಟ್ಯಾಗ ನಾಕು ಮಂದಿಗೆ ಕಲ್ತಲ್ಲ ನಮ್ ಬ್ಯಾಚ್ ದಾವರ್ ನಾವು.
ಎಲ್ಲಿ ತಾಳಿಕೋಟಿ.
ಹ್ಮ್
ಯಾವ ದಸಕ್ಯನೆ.
ರಸದಾಗಿ ಬರ್ಕಂತರಿ ಸಮಾಚಾರದಾಗಿ ಬರ್ಕೊಂತಾರೆ.
ಎಸ್ಕೂ ವರಲ್ಲ.
ನಾನು ಪಾರ್ವತ್ಯ.
ನೀನ್ ಎಸ್ ಕೆ ಹೋಗಿದ್ದ.
ಹಾ ಅದು ಸಂಮೇಶ್ವರ ಸೇವಂತಿ ಹೆಣಮೆ.
ಹೌದಾ
ಎಸ್ ಕೆ ಒಳಗ ಇನ ಜಾಸ್ತಿ ಜನ ಇದ್ರಲಿ.
ನಮ್ಮ ಬ್ಯಾಚಿನಾಗ ಇಬ್ರು. ನಾನು ಆಕೆ ಮತ್ತೆ. ಮ ಜೂನಿಯರ್ಸ್ ಅಂದ್ರೆ ಬಷ್ಯ ಕುಪೇಂದ್ರ ಭಾಗ್ಯ.
ಹ್ಮ್ ಹ್ಮ್
ಏನು ಹಂಗಂದ್ರ ಎಲ್ಲಾ ಆಶಲ ಅಲ್ಲೇ ನನ್
ಹ್ಮ್ ನಮ್ದ್ ಹಾಸ್ಟ್ಲ್ ಅಲ್ಲಿ ಆಯತ ಬಸ್ ನಾನು ಒಂದಿರ ಹಗರ್ತಿ.
ಹೌದಾ
ಹಾ
ಹ್ಮ ಹ್ಮ್ ಹ್ಮ್ ಹ್ಮ್ ಇಲ್ಲ ತಾಳೆ ಕೋಟಿ ತಾಳೆ ಕೋಟಿ ಸಾ
ನಾಳೆ ಕೋಟಿ ಅಲ್ಲ ತಿರಿಗಾಡಿ ವ್ಯಾಸ್ರ ಸ್ವಲ್ಪರ್ ಬಂದಿ ಸ್ವಲ್ಪ.
ಹೆಂಗೈತೆ ತಾಳ ಕೋಟೇ. ತಾಯಿಕೋಟೆ ಒಂದ ಯಾವ್ದ ತೇಡ್ರಐತಂತೆಲ್ಲ.
ಹ್ಮ್ ಎರಡದಾವ.
ಹೌದಾ ಹೆಂಗ ಚೆನ್ನಾಗಯ್ತಾ.
ಏನ್ ಚೆನ್ನಾಗಿಲ್ಲಪ್ಪ ಯಪ್ಪಾ.
ಯಾಕ ಚಲೋ ಇಲ್ಲ.
ಹ ನನ್ ಫೋನ್ ಬರೋ ಅಂತ. ನನ್ ಫೋನ್ ಬರಕ್ ಹೊಂತೈತೆ.
ಏ ಏನ್ ಫೋನ್ ಬರದ ಕಲಲ್ಲೆಲ್ಲ. ಅದೆಲ್ಲ ಏನ ಇಲ್ಲ ತಾವ.
ಅಮಲ್ ಮಾಡಳಯಾ.
ಸರಿ ಸರಿ.